ಹಲೋ ಹಲೋ
ಹಲೋ
ಹಲೋ
ಯಾರು
ನಾನ್ ಪಾ
ಯಾರ
ಗೊತ್ತಾಗ್ಲಿಲ್ಲ ನಾನ್ ಪ್ರಕಾಶ್
ಹೇಳ ಪ್ರಕಾಶ ಏನ್ ಬಾಳ ದೀಸ ಮ್ಯಾಗ ಹಚ್ಬಿಟ್ಟಿದೆ
ಏನಪಾ ಮರ್ತೋಗಿದ್ಯಾ ಹೊಸ ನಂಬರ್ ತಗೊಂಡನಿನ
ಹ್ಮ್ ಮತ್ತೆ ಯಾವ ಫೋನ್ ಅಲ್ಲ ನಂದ್ ಹೊಸ ಪೋನ್ ತಗ ಯಾವ್ ನಂಬ ಇರಲಾರದು ನಂಬರ್ ಗಸ ಸಿಗಲ್ಲ
ಅದೇ ಮಗ ಪೋನ್ ಅಚ್ಚುವ ಪೋನ್ ಆತ ಅಚ್ಚವಲ್ಲಾ ಏನಿಲ್ಲಾ
ಹ
ಹ ಅದಕ್ಕೆ ನಾವೇ ಫೋನ್ ಹಚ್ಚಿದ್ವಿ ಏನ್ ಒಂದ್ ವಾರ ಎರಡು ವಾರ ಮ್ಯಾಗ ಆಯ್ತು ಫೋನ್ ಹಚ್ಚವ ಮಗ ದಿನ ಫೋನ್ ಹಚ್ಚಿ ಮಾತಾಡವ ಫೋನ್ ಹಚ್ಚಲ್ ಏನಿಲ್ಲಾ
ಹ್ಮ್
ಮ್ಮ ಬರ್ತಾನ ಏನ ಅಂತಂದಂದು ನಾವವು ಫೋನ್ ಹಚ್ಚಿದ್ವಿ ಇವಾಗ ನೋಡಿದ್ರೆ ಯಾರಂತ ಹೆಸರು ಕೇಳಂಗ ಆಗಿದ್ರಿ
ಮತ್ತೆ ಯಾವ ಹೊಸಪ ಅದ ನಂಬರ್ಲ್ಲ ಏನೆಲ್ಲ ಅಡ ಮಾಸ ನಂಬರ್ ನಾ
ಹ ನಾನ್ ಯಾಕ ಇವ ಹೆಸರು ಕೆೇಳಂಗನೆಲ್ಲ ಅಂತ ಕಡೆ ಅದಕ್ಕೆ ಗೊತ್ತಾಯ್ತು ಯ ಹೇಳಿದ್ರ ಹಂಗೆ ಅ ಶಿವ ಹೇಳಿದ ಹೊಸ ಫೋನ್ ತಗೊಂಡನಾವ ಹ್ಮ ನಂಬರ್ ಇಲ್ಲ ಒಂದು ಯಾರ್ದು ನಂಬರ್ ಎಲ್ಲ ಫೋನ್ ತೊಗೊಂಡನಲ್ಲ ಅಂತ ಅಂದ ಆಚ ಮರ ಮಗನ ಆಚೆ ಮಾತಾಡ್ತರ ಅಂತಂದ ಆಚ್ಚಿದ ಅದ ಅ ಇವಾಗ ಗೊತ್ತಾಯ್ತ ಹೊಸಪೋನ ತಗೊಂಡ ಅಂತ ಗೊತ್ತಾಯ್ತಲ್ಲ
ಹ್ಮ ಆರಾಮಲ್ಲ
ಆರಾಮಪಾ ನೀ ಆರಾಮಲ್ಲಾ
ಹ ಆಮೆಲ್ಲ ಏನ್ ನಡ್ದಾವ
ಏನ್ ನಡಿದ್ದ ಇಪ್ಪಾ ಏನಿಲ್ಲಾ ನಿಮ್ಮ್ದೇ ವಜ್ಜ ಆದ್ ನೋಡು ಎಲ್ಲ ಊರಂಗ ಮರಂಗ ಗಿರಂ ಅನ್ಕೊಂಡ ನಾವ್ ಊರ್ ಬಿಟ್ ಬಂದವ್ರ
ಅ ಆರಾಮ್ ನೀವ ನಾವೇ ಇಲ್ಲೇ ೋರಾಗಿರೋ ಕಲ್ಲ
ಎಂದ ಡಿತ ಪಾ ಎಲ್ಲ ದುಡ್ಡ್ದದ್ದಲ್ಲಾ ಆಕಡಿ ಕಡೆ ಅಂದನ್ಕೊತ ಓತವ
ಹಾ
ದುಡ್ದ್ದಲ್ಲ ಎಲ್ಲಿ ಉಳಿತವಳ ಉಳ್ಯಂಗತ್ತ ಅಂದ್ರ ಪಾಡ ಅ್ದ ಅರ್ಧ ಕೊಡತವ ಅರ್ಧ ಈ ಕಡೆ ಬರ್ತಾವ ಅಂದ್ರನ
ಅಲ್ಲ ಪಾ ಚಿತ್ರ ಏನ್ ಬೆಂಗಳೂರ ಸೆರತಿ ಏನ ಮಗ ನೀನ
ಏ ನ ದುಡತಿೀವಿ ಇಲ್ಲಾ ಅಂತ ಅಂದಿಲ್ಲ ದುಡದ್ರನ ಎಷ್ಟ್ ಬರ್ತಾವಳ ಹೇಳ
ಏನ ಮತ್ತೆ ನಾಡದ ಸಮಾಚಾರ
ಮತ್ತೇನಿಲ್ಲ ನಿಮ್ದು ಏನ್ ಮಾಡಡ್ದ ಊರಾಗ
ಏನೆಲ್ಲ ಮೋರಂ್ ಟೈಮ್ ಅಲ್ಲ ಏನ್ ಕೆಲ್ಸಲ್ಲ ಏನಲ್ಲ ನಾವೇ ರಜೆ ಮಾಡಿವ
ಹ್ಮ್ ಹ್ಮ್ ಹ್ಮ್ ಮತ್ತೆ ಕಡೆ ಅದೇ ಇ ಸಾರಗೀಡೆ ಎಲ್ಲ
ಶಾಲಿಗಿಲಿ ಎಕಡ
ಆಗ್ಬಿಟ್ಟಿದ್ದ ಒಂಟಿದ್ದಲ್ಲ ಯಾಕ್ಬಿಟ್ಟಿದ
ಅಷ್ಟ
ಯಾವಾಗ ಅಲ್ಲ ಅವಿಗೆ ಓ್ತಿದ್ದಲ್ಲ ಮತ್ತೆ ಬಿಟ್ಬಿಟ್ಟ ನೀವು
ಸೆಕಂಡ್ ಪಿ ಯು ಸಿ ಬಿಟ್ಟಿಲ್ಲ ಎರಡು ಪೇಪರ ಹೋದವು
ಹ್ಮ್ ಹ್ಮ್ ಹ್ಮ್
ಮೂಸಿ ಬ ಆ ಸೆಕ ಪುುವ
ಅದ್ರ ಮೇಲೆ ಬಿಟ್ಬಿಟ್ಟ ಒಂದ ಸೆಕಂಡ್ ಪಿ ಯು ಮೇಲ ಅವರೆಲ್ಲ ಅವರು ದೋಸರೆ ಎಲ್ಲ ಒಂಟ್ರ ಅವ ಶಿವು ಅವರೆಲ್ಲಾ
ಹಾ ನಾವ ಅವತ್ತ ನಮ್ಮ ಹುಡುರ
ಹೋಗ್ಬೇಕಿಲ್ಲ ಕಟ್ಬೇಕಿಲ್ಲ ಹಾಕ್ಬಿಟ್ಟವ ಸುಮ್ಮನೆ
ಎ ಬುಟ್ ನಪ್ಪ ಸುಮಲ್ಫಿಕರ
ಹ್ಮ್ ನಡಬೇಕ ಹಂಗೆ ಹೋದ್ರ ನಡ್ದಲ್ಲ
ನಡತ ಬಿಡಲ್ಲ ಈಗ ಸುಮ್ನೆ ಎರಡ್ ಪೇಪರ್ ಅದು ಎರಡ್ ಪೇಪರ್ ಒಂದ್ಸರಿ ಕಟ್ಟ್ರಿ ಮತ್ತ ಎರಡ್ ಪೇಪರ್ ತಗ
ಹ್ಮ್
ಮ ಇಲ್ಲಿ ಬಡಾಕ್ರಾಂತ
ಏನ್ ಮಾಡ್ತಿ ಇವಾಗ ಊರಾಗ ಏನಾದ್ ಏನ್ ಕೆಲ್ಸ ಒಳಗ ನಡುದಿಲ್ಲ ಏನ ಇಿಲ್ಲ ಇವಾಗ ಏನ್ ಮಳಿನೇ ಇಲ್ಲ ಅಂತಲ್ಲ ಊರಾಗ
ಒಳೆಲ್ಲ ಹನು
ಮಳೆಲ್ಲ ಏನಿಲ್ಲ ಅಂತ ಅದಿಕ್ಕೆ ಫೋನ್ ಹಚ್ಚಿದ್ರರು ಎಲ್ಲಿ ನಂಬುದನ ಊರಾಗ ಯಾರಲ್ಲ ಇವಾಗ ಅಣ್ಣ ಅವ್ರಲ್ಲ ಆಗಡೆ ಹೊಲ ಹೊಲಗ ಮಾಡಿವಲ್ಲ ಈಸಲ ಹತ್ತಿ ಬಿತಿವಿ ಏನ ಫೋನ್ ಹಚ್ಚಿದ್ರ ಮಾತಾಡಂತ ಒಂದು ಹಚ್ಚಿದೆ ಮನಗೆ ಏನಪ್ಪಾ ಮಳಿ ಇಲ್ಲ ಮಾಡಿಲ್ಲ ಏನಿಲ್ಲ ಪೂರಾ ಗ್ಯಾಪ್ ಆಗ್ಯಾವ ಅದೇ ಇ ಅಂತ ಅಂದ್ರ ಏನ್ ಊರಾಗ ಏನ್ ಮಳೆ ಆತ ತರಗಲ ಅ ಮಳೆ
ಹತ್ತನೈದು ದಿವ್ಸ ಆಯ್ತು ಮಳೆಲ್ಲ ಏನ್ ಹೇಳಮ್ಮ ಎಪ್ಪಾ
ಹ್ಮ
ಹಲ್ಲ ಬಂತಲ್ಲ
ರ ವೇರ ಬಸ್ಟದಾನ ಆದನ್ ಕೆಲ್ಸ ಮಾಡ್ಲಿ ಯಾವ್ದಗನು ಏನ್ ಕೆಲ್ಸ ಕೆಲ್ಸ ನಡ್ದವನ ನೀನು
ಯಗಡೆ ಈ ಕಡೆ ಬೆಂಗ್ಳೂರಿಗೆ ಬರಂಗ ಆಗ್ಬಿಟ್ರ ನೀವ ಬರ ಏಿಲ್ಲಾರ
ಏನ್ ಕ ಕೆ್ಯಾಸ ಏನ್ ಮಾಡೇಡಮ ಏನ್ ಮಾಡಡಮ್ ಎದ ಗ
ಹ್ಮ್ ಹ್ಮ್
ಅದ್ರಾಗ ಬೇರೆ ಗೊಬ್ಬರ ತುಟ್ಟ ಹೇಗ್ಬಿಟ್ಟದ
ಹಾ
ಗಬ್ರು ನೋಡಿದ್ರೆ ಎರಡ್ ಸಾವಿದ ಎಂಟನೂರು ಎರಡುಡ್ ಸಾವಿರ ಅಂಚಿಲಿಕ್ೊಬ್ಬ್ರ ಆಗ್ಯದ ಬರೀ ಆರ್ನೂರು ಏಳ್ನೂರು ಎರಡು ನೂರ ಹದಿಮರ್ ನೂರ ಅದ
ಹ್ಮ್ ಹ್ಮ್ ಹ್ಮ್
ಹಾ
ಆಯ್ತಾನ ಊರಾಗ ಬರ ಹೋಗ್ತಾನೆ ಅವ
ಹ್ಮ್ ಆ ಕಡೆ ಬಾ ಕಿರ್ಕಮ್ಮಕೊಂಡಿದ್ದೆ
ಈ ಕಡೆ ಬಂದ್ರೆ ಏನ್ ನಡತಪ್ಪ
ಹ್ಮ್
ಇಲ್ಲ ನಾವು ಯಾವ್ದ್ ಅದು ಇದು ಮಾಡ್ಕೊಂತರೋದ್ ಯಾವ್ದ್ ಸಿಗ್ತದ ಅದ್ ಮಾಡ್ಕ ಇವಾಗ ಅದ ಇದ್ರಾಗ ಓ್ತಿದ್ವಿ ಸಿಸ್ಟಮ್ ಬರ್ತಾಗ ಮತ್ತೆ ಕಂಪ್ಯೂಟರ್ ಕೆಲ್ಸಗಳ ಇದವು ಅದ್ರಾಗ ಹೊಂಟಿದ ಏನ ಅಷ್ಟು ಎಷ್ಟು ಬರ್ತ ಮದೆ ಏನ್ ಮಾಡೇಡಂಪಾ ಸುಮನೆ ಇವಾಗ ಆಗಲ್ಲ ಶಾಲಿ ಒಂದೇ ನೋಡ್ಕಂತ ಕುಂತ್್ರ ಇವಾಗ ತೆಲಿವೆೇನ ಆಗತ್ ಪೂರ ನಮ್ಗೆಲ್ಲ ಇವಾಗ ಅದ್ರಾಗ ಬೇರೆ ಯಾರಿಲ್ಲ ಈ ಕಡೆ ಎಲ್ಲಾ ಊಗ್ ಬಂದ್ರ ಇವಾಗ ಹೊಲಗಲ್ಲ ಅನ್ಕಂತ ಹ್ಮ್ ಅ್ರ ಸಲಾಗಾಗ ಎಲ್ಲಿ ಬೆಂಗ್ಳೂರಾಗ ಎಲ್ಲ ಯಾವ್ದನ ಒಂದು ಕೆಲ್ಸ ನೋಡ್ಕ ಹೊಂಟಿ ನೋಡ ನಾನು ಇವಾಗ ಮೋರಮಕ ಬರಾಮತ್ ಅಲ್ಕೊಂಡಿದ್ದೆ ಏ ನೋಡಿದ್ರಿ ಸಣ ರಜೆ ಕೊಡ್ಲಿಲ್ಲ ನಮ್ಗ ಕೇಳಿದೆ ರಜೆ ಕೊೂಡ ಅಂತ ಅಂದ್ರೆ ಎರ್ಡ್ ದಿನ ರಜೆ ಕೊಡ್ತನ ಅಂತ ಎರಡ್ ದಿನದಾಗ ಎಲ್ಲಿ ಅ ಹೇಳೇಳ
ಆಡಸಭಯ ಬರಕದ
ಎರಡ್ ದಿನದಾಗ ಅತ್ ಹೋಗಕ್ಕೆೆ ಒಂದ್ ದಿನ ಬೇಕಂತ ಹೋಗೋದು ಬರದ ಅಂದ್ರ ಆಗಲ್ಲ ಅಂತ ಅಂದ್ಬಿಟ್ಟು ಸುಮ್ಮನೆ ಅದೇ ಶ್ರಾವಣಕ ಕೇಳಿ ಶ್ರಾವಣಕ್ ಬರಮ್ಮಂತ ಅಂದಕಡೆ
ಶ್ರಾವ ನಕ್ಕಳ
ಶ್ರಾವಣಕ್ ನಡೀತದ ಶ್ರಾವಣಕ್ ಲಾಸ್ಟಗ ಒಂದ್ೆರಡ್ ದಿನ ಒಂದ್ ವಾರ ಇರಾಗ ಬಂದಿ ಅಂದ್ರ
ಒಂದು ನಾ ಒಂದು ಒಂದು್ ಹತ್ತು ದಿವಸ ತಮ್ಮಂದಡಕ ಸತ್ಯಾದ ಮ ರಕರ
ದಿನ ಏನ್ ಮಾಡ್ತಾರ ಏನಗ್ ಗೊತ್ತಿಲ್ಲ ಒಂದ್ ವಾರತ ಒಂದ್ ವಾರ ಅಲ್ಲ ಒಂದ್ ವಾರ ರೆಿಂದ ಅಂದ್ರ ಬಾಡ ಹತ್ತು ಆ ಯಾರ ಯಾರ ಯಾಗ ಎಲ್ಲಿ ಬಿಟ್ನಲ್ಲ ಅವಾಗ ಅವವನು ಏ ಆಗಲ್ಲಪ್ಪ ಅದು ಇದು ಅನ್ಕೊಂಡ ಜಗ್ಗೆ ಆಯ್ತ ಅವನುೂನು ಪೇಪರ್ ಹೋದುವ ಅವನು ಪೇಪರ್ ಓದ್ಸಲಗ ಬಿಟ್ಬಿಟ್ಟ ಅವನು
ಯಾರನಮ್ಮ ಬರ್ಲ್ಲಾರುಂಗ ಅದೆಲ್ಲ ಯಾರು ಕಚಾಡ್ ಯಾರ
ಎಲ್ಲಿ ಒಂಟಿದ್ದಾವ ಅವಾಗ ಅವಂದಿನ ಎಲ್ಲಿ ಪೇಪರ್ ಅದುವ ಏನ ಅದು ಇ ಅನ್ಕೊಂಡ್ ಓದ್ಲಾರ್ದಂಗ ಪೂರಾ ಟೆನ್ಶನ್ ಗಿಂಕ್ಷನ್ ಮಾಡ್ಕೊಂಡು ಹ್ಮ ಅದ್ರ ಸಲಾಗ ಅದು ಹಯ್ತದು
ಬಾಲಜಿಗ ಟಾಪರ್ದು ಗಂತ
ಅಯ ಟಾಪರ್ ಆಯ್ತು ಆದ್ನಾಲ ಏನ್ ಮಾಡ್ತ ಒಂದೊಂದ್ಸಲ ಟಾಪರ್ ಆದ್ರರು ನ ಹೋಗ್ಬೇಕಾದ್ದೆ ಅವಾಗ
ಮಾಡಕ್ಕ
ಏನ್ ಮಾಡಕ್ಕ ಎಲ್ಲ ಆಯ್ತು ಮತ್ತೆ ಕಟ್ಟಂತ ಹೇಳಿವ ಏನ್ ಮಾಡ್ತನಪ್ಪಾ ನಾವ ಎಷ್ಟ ಅಂತ ಹೇಳಕ ಅದ್ದಳ ಅವ್ರ ಮನ್ಸ ಬಂದಂಗ ಮಾಡ್ತಾರ
ನಮ್ಮ್ನೆಗ್ ಯಾರಲ್ಲ ಕ ಕಟ್ಟಂತ ಒಂದ್ಸ ಕಟ್ಟಿ ಬಂದ
ಅಲ್ಲಾ ಹೇಳಿ ಅವರು ಅವಿಗೆ ಹೇಳ್ತೀವಿ ನಾವವು ಹೇಗದ್ರ ಅವನಿಗೆ ಹೇಳಿದೆ ಏನು ಕಟ್ಟು ಎದಕ್ ಆಯ್ತು ಬರ್ತಿ ಮಾಡ್ತನಂತ ಅಂದೆ ಎಲ್ಲಿ ಕಟ್ಲಿಲ್ಲ ಹ್ಮ್ ಏನ್ ಕಟ್ಟಿಲ್ಲ ಇವಾಗ ಆಯ್ತ್ ಮತ್ತೊಂದ್ಸಲ ಬರ್ತಲ್ಲ ಅವಾಗ ಕಟ್ಟಿ ಬರ್ಯ ಅಂತ ಅಂದಿನಿ ಸುಮ್ನೆ ಎದಗ್ ಬಿಡ್ತಪ ಕಟ್ ನನ್ಗೆ ಪಾಡದ್ದ ಹೆಂಗಿದ್ರ ಬರ್ಯವ್ದಿದಿ ಓದಿದ್ದಿದ ನೀನ್ ಕಟ್ಟಿದ್ರ ಪಾಡದೆಲ್ಲ ಕಟ್ಟ ಅಂತ ಅಂದ ಆಯ್ತಾಯ್ತು ಏನ್ ಮಾತಾಡಿಲ್ಲ ಸುಮ್ನೆ ಆಗನ ಏನ್ ಮಾಡ್ತಾನು ನೋಡ್ ನೀನ್ ಒಂದ್ಸಲ ಫೋನ್ ಹಚ್ಚಿ ಹೇಳ ಅವನಿಿಗೆ ನಂಬರ್ ಕೊ ನೀನ್ ಕಟ್ಟ ಅಂದ್ರ ನೀನು ಏನ್ ಮಾಡ್ತ
ನಾನ ಒಂದ್ಸಾರಿ ಕಟ್ಟಿದ್ದೆ ಮತ್ತೆ ಕಟ್ಟ್ದೆ ಆಯ್ತಡ್
ಆಯ್ತ ಅವನು ಏನು ಮಾಡ್ತಾನ ಪೋನ ಹೇಳಿಡ ಹುಡುಗ್ರಿ ಅಲ್ಲಿ ಹೋದ ಹುಡುಗರು ಸುಮ್ನೆ ಬುಟ್ರ ಏನ ಅಂತವ
ನಮ್ಮಂಗ ಲವರ್ಸ ಆರಾಮ ಆಾ ಬರದಪ್ಪದ ನಾನ ಲವರ್ ಲವರ್
ಅದಕ್ಕೆ ಹಂಗ ಹೇಳಿದ್ರ ಆಯ್ತ್ ನ ಪೋ ನ್ ಹೇಳ ಏನ್ ಎಲ್ಲ ಆರಾಮಲ್ಲ ಹೋಗೋದ್ ಕಡೆ
ಇಲ್ಲೇ ಅಮ್ಮ ಅವ್ರಲ್ಲಿ ಈ ಕಡೆ ಬಂದ್ರನಾ
ಹೇಳಪ್ಪಾ
ಕೇಳಂತ ಏನೆ
ಕದದಲ ಕೇಳುತ
ಚಲಿ
ಲ್ಲದ ನವು ಹ್ಮ ಎಲ್ಲಿ ಹೊರಗಿದ್ನಲ್ಲ ಸ್ವಲ್ಪ ಅದಕ್ಕೆ ಕೆಳ್ಸ ಹೊಲತದ ಗಾಳಿಗೆ ಅನಪ್ಪಾ ಮತ್ತನಾ ಏ ನಾವೇ ಹೇಳಳ್ಬಪ್ಪಾ ನೀವ್ ಹೇಳ್ಬ ದೊಡ್ಡವರ
ಆ ಯಲ್ಲ ಯಳಕ್ಕೆ ಆಗ್ಲ
ಬೆಂಗ್ಗಳೂರಗ ಇರ್ತಾರೆ ಸ್ವಪತ್
ಫೋನ್ ಹಚ್ಚ ಅವಾಗನ ಗಾಡಿ ಇಲ್ಲಿ ಗಾಡಿ ಮೇಾಲ ಇದನಿ ಒಂಟಿನಿ ಗಾಳಿಗೆ ನಿನ್ಸ್ ಕೇಳಲ್ತಿ ಕಟ್ ಕಟ್ ಕೆಲ್ಸಕ್ದ ಪೊನ್ ಹಚ್ಚ ನಂಬರ್ ಆದಲ್ಲ ಈ ನಂಬರ್ ಫೋನ್ ಹಚ್ಚ ಅವಾಗ ತ ತ ಹೇಳಲ್ಲ